ಹಲೋ
ಹಲೋ ಗಡ್ ಈವ್ನಿಂಗ್ ಮೇಡಮ
ವೆರಿ ಗುಡ್ ಈವ್ನಿಂಗ್
ಹ್ಮ್ ಏನ್ ಮಾಡ್ತಿದೀರಾ
ಸುಮ್ನೆ ಕೂತಿದೇನ್ರರಿ ನೀವೇಏನ್ ಮಾಡ್ತಿದ್ದೀರಾ
ಹ್ಮ್ ನಾನು ಟೀ ಕುಡಿತಿದ್ದೆ ಈಗ
ನೋಡ್ರಿ ನಮಗ ಅದು ಅದೃಷ್ಟ ಇಲ್ಲ ಬ ಟ್ಯೂಷನ್ ಸ್ಟಾರ್ಟ್ ಮಾಡದನಾ
ಹ್ಮ್ ಹ್ಮ್ ಏನಂದ್ರಿ
ಬಂದ ತಕ್ಷಣ ಟ್ಯೂಷನ್ ಸ್ಟಾರ್ಟ್ ಮಾಡ್ದೆ ಟಿವ ವಿ ಹೋಗ್ಕ್ ಆಗ್ಲಿಲ್ಲ ಅಂದ್ರೆ
ಹೌದಾ ಹಾ ಹಾ ಉಸ್ಕಾ ಹ್ಮ್
ಮತ್ತೆ ಮೇಡಮ್ ಆರಾಮಿದ್ದೀರಾ
ಹಡ ನೋಡ ನೀವು
ನಾನು ಸಖತ್ರಾಮ್ ನಾಳೆ ಸಣ್ಣೆ ಅಲ್ಲ ಮೇಡಮ್ ಫುಲ್ ಫ್ರೀ
ಏನಿಲ್ಲ ಮನೇಲಿ ಕೆಲ್ಸ
ಅಲ್ಲ ಸಂಡೆಲ್ಲ ಫುಲ್ ಖುಷಿಯಾಗಿರ್ಬೋದು
ಏನ್ ಖುಷಿ ಇಲ್ಲ ಮೇಡಮ್ ಮನೇಲಿ ಕೆಲ್ಸ ಬಟ್ಟೆ ತೋಳಿ
ನಾನು ಅದಕ್ಕೆ ನಿನ್ನೆ ಮಕ್ಳಿದ್ದಂತೆ ತೊಳ್ದಾಕ್ಬಿಟ್ಟೆ
ಇವತ್ ನಾನ್ ತೊಳ್ಯೋಣ ಅಂತ ಬಟ್ಟೆ ನೆನ ಆಕ್ತೆ ಬಟ್ ಮಧ್ಯಾಹ್ನ ಒಂದಚೂರ್ ತಲೆಗ್ ಮೆಹಂದಿ ಹಾಕ್ದೆ ಸೊಪ್ಪು ಗಿಡದಲ್ಲಿ
ಹಾ
ಕಿತ್ಕೊಂಡು ಅದು ಪುಲೂ
ಹ ಮನೆ ಹತ್ರ ಮೆಹಾಂದಿ ಸೊಪ್ಪಿನ ಗಿಡ ಇದಿಯಾ
ಹೌದು ನಮ್ಮನೆ ಹತ್ರ ನುಗ್ಗೆ ಮ ನುಗ್ಗೆ ಮರ ತೆಂಗಿನ ಮರ ಕರಿಬೇವಿನ ಮರ
ವಾರದಲ್ಲಿ ಎರಡ್ ಮೂರ್ ಸಲ ನುಗ್ಗೇಸೊಪ್ಪು ತಿನ್ಬೇಕು ಅಲ್ವಾ ಒಳ್ಳೆ ಪ್ರೋಟಿನ್ ವಿಟಮಿನ್ ಸಿಗುತ್ತೆ.
ಗೆ ಸೊಪ್ಪು
ಹೌದು
ಹೌದು ಕಿತ್ಕೋಬೇಕು ಮೇಡಮ್ ನಾನ್ ಮಾಡ್ಬೇಕು
ಸೊಪ್ಪು ತುಂಬಾ ಒಳ್ಳೆದಂತೆ ಹ ಅದ್ರೆ ಡಿಮಿಟ್ಸ್ ಹ್ ಹೇಳಿದ್ರು ಮೇಡಮ್ ನನ್ಗೆ ಒಂದ್ ಹುಡುಗನ್ ನೋಡಿದ್ರು ತುಮಕೂರಲ್ಲಿ
ಹ್ಮ್
ಅವಳು ಹೇಳಿದ್ದು ಏನ್ ಏನ್ ಹೇಳಿದ್ದು ಅಂದ್ರೆ ಇನ್ನು ನುಗ್ ಗೇ ಸೊಪ್ಪು ಇರುತ್ತಲ್ವಾ
ಹ್ಮ್
ಅದನ್ನ ಸೊಪ್ಪನ ಗುಳಿಗೆ ತರ ಮಾಡಿ ಕೊಡ್ತಾರಂತೆ ಆ ಗುಳಿಗೆ ತರ ಮಾಡಿ ಕೊಟ್ಟಿರೊದ್ನ ತಿಂದ್ರೆ ಮಕ್ ಅಗಲ್ಲ ಅಂತೆ ನಿಜನಾ
ಅಂದ್ರೆ ಹಿಟ್ ಅಲ್ಲ ಮೇಡಮ್ ಅದು
ಅವರು ಅವ್ರರು ಕಿರಿಮಗನ್ನ ಮಗನ್ಗೆ ನನಗ್ ನೋಡಿದ್ದ ಅವಳೇ ನಾನು ಅವನು ಮತ್ತೆ ಕೇಳು ಅಂತ ಹೇಳಿದ್ ನಂತ್ ತೆ ಓಕೆ ಅಂದ್ರೆ ಮಾತಾಡ್ಕೊಂಡ ಬರೋಣ ಅಂತವ ಪೋರ್ಸ್ ಮಾಡಿದ್ದಾನೆ. ಅದಕ್ಕೆ ಇವಳು ಕೇಳೋದಕ್ ಪೋನ್ ಮಾಡಿದ್ ದ್ದಾಳೆ ಕೇಳೋದಕ್ ಪೋನ್ ಮಾಡಾದ್ಮೇಲೆ ಫಸ್ಟ್ ಅವಳು ನಾನು ನಿಮ್ಮ ಮನೆಯರ್ ಬಂದಾಗ ನಾವು ಇಲ್ಲ ಅಂತೇಬಿಟ್ಟು ಕ್ಯಾ ಇದು ಬೇಡ ಅಂತ ಹೇಳಿದ್ರಂತೆ ಅಂತ ಹೇಳಾದ್ಮೇಲೆ ಮೇಡಮ್ ಅವ್ರ ಮಗ ತುಂಬಾ ಚೆನ್ನಾಗ್ ಅವರು ಹೈಸ್ ಸ್ಕೂಲ್ ಟೀಚರು ನನ್ನುನ್ನ ತುಂಬಾ ಚೆನ್ನಾಗ್ ನನ್ ಗಂಡ ನೋಡ್ಕೊಂತಾನೆ ಏನ್ ಮಾಡ್ಲಿ ಆಟೋ ಡ್ರೈವರು
ಹ್ಮ್ ಹ್ಮ್ ಹ್ಮ್ ಏನಾಗುತ್ತೆ ಆಟೋ ಡ್ರೈವರ್ ಆದ್ರೆ ಅವ್ರನ್ ಮನುಷ್ಯರ್ ಅಲ್ವಾ
ಅಲ್ಲಾ ಅವರು ಆಟೋ ಡ್ರೈವರು ಖರ್ಚಿಗೆ ಏನೋ ಅವರ್ ಅಮ್ ಕೊಡಲ್ಲ ಇವನ್ ಕಿರಿ ಮಗ ಇದಾನಲ್ವ ಇವಂದು ದುಡುಮೆ ಚೆನ್ನಾಗೈತೆ ಈ ಏರ್ ಟೆಲ್ ಇದು ಬರ್ತ್ ತಲ್ವಾ ಡಿಶ್ ನ ಎಲ್ಲಾ ಇ ಕೇಬಲ್ ಕನೆಕ್ಷನ್ ಎಲ್ಲಾ ಇಲ್ಲೇ ತುಮಕೂರು ಪುಲ್ ಅವಂದೇ ಕನೆಕ್ಷನ್
ಹ್ಮ್ ಹ್ಮ್ ಹ್ಮ್
ಹಂಗಾಗಿ ಇನ್ಕಮ್ ಅವ್ನಿಗೆ ಚೆನ್ನಾಗೈತೆ ಅವನು ಅವರ್ ಅಮ್ಮರಿಗೆ ದುಡ್ಡೆಲ್ಲ ಕೊಡ್ತನೆ
ಹ್ಮ್ ಹ್ಮ್
ಅಂದ್ರೆ ಐದ್ ಸಾವಿರ ಹತ್ ಸಾವಿರ ದುಡ್ಡು ಕೊಡ್ತಾನೆ ಚೆನ್ನಾಗ್ ನೋಡ್ಕೊ ತ್ತಾನೆ ಹಂಗಾಗಿ ಅವರ್ ಅಮ್ಮವರಿಗ್ ಅವನಂದ್ರೆ ಇಷ್ಟ
ಹ್ಮ್
ಇವಳ್ದು ಏನ್ ಪ್ರಾಬ್ಲಮ್ ಅಪ್ಪ ಅಂತ ಹೇಳಿದ್ರೆ ಇವಳು ಹೈಸ್ಕೂಲ್ ಟೀಚರ್ ಅದು ಇಂಗ್ಲೀಷ್ ಎಲ್ಲಾ ಚನ್ನಾಗಿದೆ ಅವರ ಮನೇಲಿ ಏನ್ ಪ್ರಾಬ್ಲಮ್ ಅಂತ ಹೇಳುದ್ರೆ ನನ್ ಕಿರಿ ಮಗ ಮದುವೆ ಆಗ್ದಲಯ ನಿನಿಗೆ ಮಕ್ಳ್ ಆಗ್ ಬಾರದುು ಅಂತ ಹೇಳ್ಬಿಟ್ಟು ಆ ಇದನ್ ಕೊಡ್ ಕೊತಾ ಇದ್ರಂತೆ ನುಗ್ಗೆ ಸೊಪ್ಪಿನ ಎಲೆನ ಮದ ಇದ್ರ ತರ ಕೊಡ್ತಾ ಇದ್ರಂತೆ ತಿನ್ನಿಸ್ತಾ ಇದ್ರ ಅಂತೆ
ಹ್ಮ್ ಹ್ಮ್ ಹ್ಮ್
ಅವಳು ನಿಜ ಹೇಳಿದ್ಲ ಅಥವಾ ನನ್ ಮದ್ವೆ ಆದ್ರೆ ಎಲ್ಲಿ ಈ ಮನೆಗ್ ಬಂದ್ರೆ ಪ್ರಾಪರ್ಟಿ ಸಿಗುತ್ತಾ ಯಾಕಂದ್ರೆ ಪ್ರಾಪರ್ಟಿ ಇದೆ ಮೂರ್ ಅಫ್ಟಿಯರ್ ಮನೆ ಇದೆ ಇಬ್ರೆ ಅಣ್ಣ ತಮ್ಮರು ಹೆಣ ಮಕ್ಳಲ್ಲ ಆಮೇಲೆ ಗೌರಿಬಿದನೂರಲ್ಲಿ ಜಮೀನ್ ಇದೆ
ಹ್ಮ್
ಅನ್ನ ಪರ್ಪೋಸಿಗೋಸ್ಕರ ಹೇಳಿದ್ಲ ಗೊತ್ತಿಲ್ಲ
ಹ್ಮ್
ಅವಾಗ ಹೇಳಿದು ಈ ತರ ನನ್ ಇದು ಪ್ರೆಗ್ನೆಂಟ್ ಆದ್ರೆ ಹ ನಾನು ರಘು ಅನ್ನಸರು ರಘುಗೆ ಮ ಮಕ್ಳ ಆಗೋವರ್ಗು ನಿನೀಗ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಪ್ರತಿ ತಿಂಗಳು ಕೊಡ್ತಾ ಇದ್ರು ನಂ ಗಂಡ ಇಲ್ದಿ ಟೈಮ ಅಲ್ಲಿ ನನ್ ತುಂಬಾ ಟಾರ್ಚರ್ ಮಾಡ್ತಿದ್ರು ಅಂತ ಅವ್ಳ ನನಗ್ ಹೇಳ್ತ ಬಟ್ ಸ್ಟೇಟಸ್ ಅಲ್ಲಿ ಎಲ್ಲಾ ನೋಡುದ್ರೆ ಅವ್ರ ಅತ್ತೆ ಮಾವನ ಜೊತೆ ತೆಗಿರೋ ಫೋಟೋಸ್ ಆಕ್ತಾಳೆ ಅವ್ರನ್ನ ಎಲ್ಲಾದ್ರೂ ಕರ್ಕೊಂಡೋಗಿರೋ ಫೋಟೋಸ್ ಹಾಕ್ತಾಳೆ
ಹ್ಮ್ ಹ್ಮ್ ಹ್ಮ್
ಹ ಪ್ರತಿಯೊಂದನ್ನು ಆಗ್ತಾಳೆ
ಹ್ಮ್
ಅವ್ರ ಜೊತೆ ಚೆನ್ನಾಗಿರೋ ಫೋಟೋಸ್ ಹಾಕ್ತಾಳೆ ಮನೆ ಮಾತ್ರ ಬೇರೆ ಮ ಕೀನಿ ಅವರು ಮುನ್ನ ಮನೆಗೆ ಕೊರೋನಾ ಟೈಮ್ ಅಲ್ಲಿ ಮನೆಯಿಂದ ಹೊರಗ ಹಾಕುದ್ರು ಒಂದ್ ಪಾತ್ರೇನೂ ಕೊಡ್ಲಿಲ್ಲ ನನಗ್ ತುಂಬಾ ಟಾರ್ಚರ್ ಮಾಡುದು್ರು ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡದ್ರು ಅಂತ ಹೇಳ್ತಾರೆ ಯಾವ್ದ ನನ್ ಬುಂತ ಗೊತ್ತಾಗ್ಲಿಲ್ಲ ನನಗೆ ಅವಳು ಸ್ಟೇಟಸ್ ಬಕ್ಕದ್ ನೋಡಿದ್ರೆ ಪ್ರೀತಿ ಇಲ್ಲ ಅಂತ ಹೇಳಣಗ ಅವ್ರ ಹತ್ತೆ ಅಷ್ಟು ಚಾರ್ಚರ್ ಮಾಡಿದಳ ಅಂದ್ರೆ ಮಾತಾಡ್ಸೋದಿಲ್ಲ ಅಲ್ವಾ
ಹ್ಮ್ ಹ್ಮ್ ಹ್ಮ್ ಹ್ಮ್
ಸ್ತಿದ್ದಾಳ ಅಲ್ವಾ
ಹೌದು
ಮಾತಾಡ್ಸ್ತಿದ್ದಾಳೆ ಅವ್ರ ಜೊತೆ ನೀ ಚೆನ್ನಾಗಿದ್ದಾಳೆ ಎಲ್ಲಾನು ಚೆನ್ನಾಗಿದ್ದು ನನಗ್ ಈ ತರ ಹೇಳ್ತಿದ್ದಾಳೆ
ಹಾ ಏನೋ ಅದೇ ಇಂಟೆನ್ಷನ್ ಇರ್ಬೇಕು
ಹ ಈಗ ಅವ್ನ್ ಮದ್ೆ ಈಗ ಒಬ್ಬನ ಅವ್ನಿಗೆ ಆಟೋ ಡ್ರೈವರ್ ಅಲ್ಲೇ ಅಲ್ಲ ಈಗ ಹೆಂಗಿದ್ರರು ಅವನು ಸ್ವಲ್ಪ ಡ್ರಿಂಕ್ಸ್ ಮಾಡದ ಕೊಲ್ತಿದ್ದಾನಂತೆ ನಾನು ಮೊನ್ನೆ ಕಾಲ್ ಮಾಡಿದ್ದೆ ಮಾತಾಡ್ದ ಹ ನಾನ್ ಅದನ್ನ ಹೇಳ್್ದೇನೆ ನೀವವು ಮಾತ್ ಮಾತಾಡದು ನಂಗೆ ನೀವೇ ಮಾತಾಡ್ತಿದ್ದೀರಾ ಬೇರೆೋ ಡೌಟ್ ಸ್ಟಾರ್ಟ್ ಆಗ್ಬಿಡುತ್ತೆ ಆತರ ಮಾತಾಡ್ತೀರಾ ಅಂತವಾ ಇಲ್ಲ ನಾನೇ ಮಾತಾ ಆತಿರದು ಅದು ಶೀತ ಆಗ್ಬಿಟ್ಟಿದೆ ಅದಕ್ಕೆ ನನ್ ವಾಯಸ್ಸ ಆ ತರ ಇದೆ ಅಂತ ಹೇಳ್ತಾನೆ ಡ್ರಿಂಕ್ಸ್ ಮಾಡದುರು ಕಲ್ತಿದ್ದಾನಂತೆ ನಾನ ಮ್ ಅದನ್ನ ಡೈರೆಕ್ಟ್ಗಿ ಕೇಳ್ದೆ ಡ್ರಿಂಕ್ ಮಾಡ್ತತಿರಂತೆ ಯಾಕ್ರೆ ಅಂತ ಹೇಳಿದಕ್ಕೆ ನನ್ ಫ್ರೆಂಡ್ಸ್ ನನಗ್ ತುಂಬ ಮೋಸ ಮಾಡ್ಿದರು ದುಡ್ಡಿನ ವ್ಯವಹಾರದಲ್ಲಿ ತುಂಬಾ ಮೋಸ ಮಾಡುದ್ರು ಅದು ಕೂಡ ಕಲ್ೆ ನಾನ ಅಂತ ಹೇಳಿ ಫೋನ್ ಕಟ್ ಮಾಡ ಹ ತ
ಹ್ಮ್ ಹ್ಮ್ ಹ್ಮ್
ಇವಾಗ ನೋಡುದ್ರೆ ಈ ತರ ಇವಳು ಹೇಳ್ತಿದ್ದಾಳೆ
ಹ್ಮ್
ಹಾ ಹ್ಞೂಂ ಅಂತ ಹೇಳಿದ್ರೆ ನಾವು ಬಂದು ಮಾತಾಡ್ತೀವಿ. ನೀವೇನು ಕೊಡೋದ್ ಬೇಡ ನಾವು ಖರ್ಚು ಹಾಕೊಂಡ್ ಮದ್ವೆ ಆಗಲ್ಲಾಗೀವ್ರೀ ನಾವ್ ಮಾತಾಡ್ಕೊಂಡ್ ಬರ್ತೀವಿ ನಿಮ್ಮ್ ಮನ್ ಲ್ಲ ಒಪ್ಪಿಸ್ತೀವಿ ಅಂತ ಅವ್ರು ಹೇಳಿದ್ರು ಇದನ್ ಬೇರೆ ಹೇಳಿದ್ರು ನಾನ್ ಇವಾಗ್ ಯಾವ್ದುನ್ ನಂಬ್ಲಿ
ಹೌದು ಅದೇ ಯೋಚನೆ ಮಾಡ್ಬೇಕೀಗ.
ಅದಕ್ಕೆ
ಹ್ಮ್ ಆಯ್ತಾ ಅವ್ರ್ದ ಮದ್ವೆ ಆಯ್ತಾ.
ಮದ್ವೆ ಆಗಿಲ್ಲ ನಿನ್ನೇನು ವಿಡಿಯೋ ಕಾಲಲ್ಲಿ ಮಾತಾಡಿದೀನಿ ಅವನ ಹತ್ರ.
ಹ್ಮ್ ಹ್ಮ್
ನನ್ ಬಾಯಿ ಬಿಡ್ಸೋಣ ಅಂತಾನೇ ಇದನ್ ಮಾಡ್ದ ಬಟ್ ಅವ್ರತ್ಗೆ ಈ ತರ ಹೇಳಿದ್ರು ಅಂತ ಕೇಳೋಣ ಅಂದ್ರೆ ಹೇಳ್ಬೇಡ್ರಿ ಈತರ ನಾನ್ ಹೇಳ್ದೆ ಅಂತಾವಾ ಅಂತ ಹೇಳಿದ್ರು ಅವ್ರು.
ಹ್ಮ್ ಹ್ಮ್ ಹ್ಮ್
ಈಗ ಅವನನ್ನ ಡೈರೆಕ್ಟ್ ಆಗು ಕೇಳಕ್ ಆಗಲ್ಲ.
ಹ್ಮ್
ಇನ್ಡೈರೆಕ್ಟ್ ಆಗೂ ಮಾತಾಡಕ್ಕಾಗಲ್ಲ
ಈ ಯೋಚನೆ ಮಾಡ್ತಿದ್ದೀನಿ.
ಹ್ಮ್
ಹ್ಮ್ ಅಂದ್ರೆ ಅವಳು ಒಂದು ಇಂಟೆನ್ಷನ್ಲ್ಲಿ ಈಗ ನನ್ನ ಮನೆ ಇವರು ಏನು ಕೊಡ ಲ್ಲ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಬಂದಿರ್ಬೋದಾ. ಅಥವಾ ಈಗ ಮದ್ವೆ ಆದ್ರೆ ನಾನು ಅವ್ನ್ ಮದ್ವೆ ಆದ್ರೆ ಪ್ರಾಪರ್ಟಿ ಎಲ್ಲ ಅವನಿಗೆ ಹೋಗು ತ್ತೆ ನನಗೇನು ಸಿಗಲ್ಲ ಅನ್ನೋ ರೀಸನ್ಗೋಸ್ಕರ ಮಾತಾಡುದ್ಲಿ ಒಂದು ಗೊತ್ತಿಲ್ಲ ನಂಗೆ.
ಹ್ಮ್ ಹ್ಮ್ ಹ್ಮ್
ಹ್ಮ್
ಮತ್ತೆ ಮೇಡಮ್ ಊಟ
ಊಟ ಮಾಡಿಲ್ಲ ರೀ ಹೋಗ್ಬೇಕು ಇವಾಗ.
ಹ್ಮ್ ಏನೋ ಸ್ಪೆಷಲ್ ಮಾಡಿರ್ತಾರ ಊಟಕ್ಕೆ.
ಸ್ಪೆಷಲ್ ಏನಿಲ್ಲ ಸ್ಯಾಟರ್ಡೇ ಅಲ್ವಾ.
ಊಟ ಮಾಡಿರ್ತಾರಲ್ಲಾ ಏನಾದ್ರು ಸ್ಪೆಷಲ್ ಮಾಡಿರ್ತಾರೆ.
ರಾತ್ರಿ ಅನ್ನ ಬಿಟ್ಟೇ ಬೆಳಿಗ್ಗೆ ಅನ್ನಾ ನೋ ರಾತ್ರಿ ಅನ್ನ
ಹ್ಮ್ ಹ್ಮ್ ಅಲ್ಲ ಸ್ಯಾಟರ್ಡೇ ಸ್ಪೆಷಲ್ ಇರಲ್ವಾ
ಸ್ಯಾಟರ್ಡೆೇ ಸ್ಪೆಷಲ್ ಮಾಡಲ್ಲ. ಅವ್ರ ಮನೆಗೆೇ ಯಾವ ವಾರನೂ ಇದನ್ ಮಾಡಲ್ಲ ನಮ್ ತರ ಎಲ್ಲ ಯೋಚನೆ ಮಾಡಲ್ಲ. ಯಾವಾಗ್ಲೂ ಸಂಡೇನು ಮಾಡ್ತಾರೆ ಸ್ಯಾಟರ್ಡೇನುೂ ಮಾಡ್ತಾರೆ ಈ ವಾರ ಏನಿಲ್ಲ
ಹ್ಮ್ ಹ್ಮ್ ಹೌದಾ ಅಲ್ಲ ಕೆಲವೊಂದು ಪರ್ಟಿಕ್ಯುಲರ್ ವಾರಗಳಲ್ಲಿ ಮಾಡಲ್ಲಲ್ಲ ನಾನ್ ವೆಜ್ ಎಲ್ಲ
ಅಂದ್ರೆ ಅವ್ರ ಆತರ ಏನ್ ನೆಡ್ಸಲ್ಲ.
ಹ್ಮ್ ಹ್ಮ್ ಹ್ಮ್ ಯಾವ ದಿನ ಬೇಕಾದ್ರು ತಿಂತಾರೆ.
ಹ್ಮ್
ಹ್ಮ್ ಹ್ಮ್ ನಮ್ ಫ್ರೆಂಡ್ ಗಳು ಹೇಳ್ತಿರ್ತಾರಲ್ಲಾ ನಾವ್ ಆವಾರ ತಿನ್ನಲ್ಲ ಈ ವಾರ ತಿನ್ನಲ್ಲ ಅಂತ
ಕೆಲವ್ರು ಮಾತ್ರ ನಡೆಸ್ಕೊಂಡ್ ಹೋಗ್ತಾರೆ ಎಲ್ರು ಹಂಗೆ ಇರಲ್ಲ.
ಹೌದಾ ಚಿಕನ್ ತಿನ್ನಲ್ಲ ನಾವು ಅಂತೆಲ್ಲ ಹೇಳ್ ತ್ತಾರಲ್ಲ ಮತ್ತೆ
ಹೇಳ್ಬೇಕು
ಹ್ಮ್ ಇವತ್ ಬೇ ಬೇಗ ಬಸ್ ಸಿಕ್ತಾ ಸ್ಕೂಲಿಂದ
ಹೌದು
ಮತ್ತೆ ಯಾವಾಗ ಹೋದ್ರಿ ಊರಿಂದ ನೀವ್ ಅಮ್ಮರ ನೋಡ್ಕೊಂಬರಕ್ ಹೋಗಿದ್ರಲ್ಲ
ಅಯ್ಯೋ ಅಲ್ಲಿಂದ ಬಂದಿದ್ದು ಅಷ್ಟ ಎಷ್ಟು ಕಷ್ಟ ಆಗ್ಲಿಲ್ಲ ಆಟೋ ಬೇರೆ ಬರ್ಲಿಲ್ಲ
ಹ್ಮ್
ತುಂಬಾ ಟೈಮ್ ಕಾದೆ ಕ ಆದ್ಮೇಲೆ ಯಾವ್ದೋ ಒಂದು್ ಆಟೋ ಬಂತು ನಡ ಕಕೊಂಡ್ ಬರ್ತಾ ಇದೆ ಬೇಜಾರಾಗೋಯ್ತು ನಮ್ಮ್ ಅಕ್ಕ ಬೇರೆ ಫೋನ್ ಮಾಡ್ತೈತೆ ನನ್ ಬೇಗ ಬ ಟೌನಲ್ಲಿ ನಿನ್ಗೋಸ್ಕರ ಕಾಯ್ತಿದ್ದೀನಿ ಅಂತ
ಹ್ಮ್ ಹ್ಮ್ ಹ್ಮ್
ಹಂಗ ಬರಷ್ಟ
ಹ್ಮ್ ಹ್ಮ್ ಹ್ಮ್
ಹ್ಮ್ ಬಂದೆ ಅವರು ಬಂದ ಮಾವಿನಣ್ಣ ಕೊಟ್ಕಳತ ಅ ಅಮ್ಮ ಅದ್ರಲ್ಲಿ ಒಂದ್ ಹುಳ ಆಗ್ಬಿಟ್ಟಿತ್ತು ಭಯ ಆಗ್ಬಿಡ್ತಾವ ಹಳ ಬಿಳಿ ಹುಳ
ಹ್ಮ ಹ್ಮ್ ಹ್ಮ್ಪ್ಪ
ಕಪ್ಪುಳ ಎಲ್ಲ ಬಿಳ
ಬಿಳಿ ಉಳನಾ ಹೌದಾ ಕಪ್ಪಳ ಮಾತ್ರ ಬರುತ್ತಪ್ಪ ಕಪ್ಪಳ ಇರುತ್ತೆ
ಟ್ಟ ಉಡ ನೇರರು
ಬಿಳಿ ಹುಳ ಆದ್ರೆ ಬಾಳ ದಿನದ